ಮ್ಮ ಪ ಕ ಯತನಾ ಲ
ಹಾಂ ಹೇಳಿರಿ ಮೇಡಮ್
ಹಲೋ
ಹಾ ಮೆಡಮ್ಮ್
ಏ ನೀನುಗ್ ಬಂದಿದ್ಯಾ ಹ ನಿನಗ್ ಬಂದಿದಯಾ ಕಾಲು
ಹಾಂ ಮೇಡಮ್ ನನಗೆ ಬಂದಿದೆನೆ
ಓ ಇಲ್ಲಿನೂನು ಹೌದಾ
ಹ್ಮ್ ಮೇಡ್
ಹ ನೀವು ಇದ್ರಲ್ಲಿ ಆಗಿದ್ರಲ್ಲ ಅ ಅದ್ರ ಸಲವಾಗಿ ನಿಮ್ಗೂ ಬಂದಿದ್ದೇನೆ
ಹೌದೌಹೌದ ಮೇಡಮ್
ಆ ಹೇಳಿ ಏನ್ ಮಾಡ್ತಇದ್ರಾ
ನಾವು ಚಿಕನ್ ಮಾಡ್ತಾ ಇದ್ದೀವಿ ಮೇಡಮ್ ಅಮ್ಮ ಬಂದಿದ್ರು
ಹೌದಾ ಚಿಕನ್ ಚಿಕನ್ ತಂದಿರ ಎಲ್ಲಿಂದ ತಂದಿದ್ದೀರ ಚಿಕನ್
ಇಲ್ಲೇ ನಮ್ಮ್ ಊರ್ ಹತ್ರ ಒಂದ್ ಟೌನ್ ಇಂದ ಮೇಡಮ್
ಹೌದ ಏನ್ ಚಿಕನ್ ಮಾಡಿದ್ರಾ ಮಾಡ್ತಾ ಇದೀರಾ
ಹ್ಮ ಮಾಡ್ಬೇಕು ಮೇಡಮ್ ಎಲ್ಲಾ ರೆಡಿ ಇಟ್ಕೊಂಡನಿ ಇಂಗ್ರೀಡಿಯಂಟ್ಸು
ಹಾ ಹಾ
ನಿಮ್ ಬ್ಯಾಗ ಗ್ರೌಂಡ್ಂದ ಸೌಂಡ್ ಬರ್ತಾ ಇದೆ ಬೇರೆ ಕಡೆ ಹೋಗಿ ಮಾತಾಡಿ ಮೇಡಮ್
ಹೌದಾ ಕೇಳಿಸ್ತಿದೆ ಅಲ್ಲ ಚೆನ್ನಾಗಿ ಕೇಳಿಸ್ತಿದೆ.
ನ ಚೆನ್ನಾಗಿ ಕೇಳಿಸ್ತಿದೆ ಆದ್ರೆ ಯಾರೋ ಮಕ್ಕಳು ಮಾತಾಡೋ ಧ್ವನಿ ಕೇಳಿಸ್ತಾ ಇದೆ.
ಹ ಹಾ ಸ್ವಲ್ಪ ಮಕ್ಳ ಇದಾರೆ ಅಲ್ಲಾ ಹಂಗಾಗಿ ಕೇಳ್ತೀದೆ.
ಹಾ ಹ
ಹಾಂ ಹೇಳಿ ಏನ ಸಮಾಚಾರ ಊಟ ಮಾಡಬೇಕಾ ಚಿಕನ್ ಮಾಡಿದ ಮೇಲೆ. ಹಲೋ ಹಲೋ ಕೇಳಿಸ್ತಿದೆ ಅಲ್ಲ.
ಹೌದ ರೀ ಅಣಮ್ ಚಿಕನ್
ಹಾ ನಮ್ಮ ಹ ನಿಮ್ದು ವಯ್ ಸೌಂಡ್ ವೈಬ್ರೇಷನ್ ಎಲ್ಲ ಆಗ್ತಾ ಇದೆ ನೋಡಿ ಹ ಹಲೋ ನಿಮ್ಮ ಸೌಂಡ್ ವೈಬ್ರೇಷನ್ ಆಗ್ತಾ ಇದೆ.
ಹ
ಕೇಳುಸ್ತಿಲ್ಲ ನೋಡಿ ಹಾ ಇವಾಗ ಕೇಳ್ಸ್ತಿದೆ ಹಾ ಇವಾಗ ಕ್ಲಿಯರ್ ಆಗಿ ಕೇಳಿಸ್ತಿದೆ.
ಹಾ ಹಾ
ಹ ಹೇಳಿ ನಮ್ ಕರಲ್ವಾ ಊಟಕ್ಕೆ ಹಲೋ
ಹಲೋ
ಕೇಳಿಸ್ತಿದೆ ಅಲ್ವಾ ಹಾ ಕೇಳಿಸ್ತಿದೆ ಅಲ್ಲ ಹಾ ನಮ್ ಕರಿ ಅಲ್ವಾ ಊಟಕ್ಕೆ
ಕರೆ ಬರ ಬರ್ರಿ ನೀವು ಮನೆಗ್ ಊಟಕ್ಕ
ನಾವು ಕೇಳಿದ್ಮೇಲೆ ಕರಿತೀರಲ್ಲ ಕರಿತಿ ಕರಿತಿದ್ದೀರಲ್ಲ.
ಇಲ್ಲ ಚಿಕನ್ ಉಳಸಿರ್ತೀವಿ ನೀವು ಮನೆಗೆ ಬರ್ಬಬೇಕಲ್ಲ ನೀವೇನ್ ಬೇರೆ ಕಡೆ ಹೋಗ್ತೀರ.
ಬೇರೆ ಕಡೆ ಮತ್ತೆ ನಾವು ಬೇರೆ ಕಡೆ ಹೋಗ್ತೇವೆ ನಿಮ್ ಮನೆಗ್ ಯಾಕ್ ಬರನ್ ನಾವು
ನೀವು ಎಲ್ಲಿ ನಮ್ಮ ಮನೆಗ ಇರೋದ ಏನ ಬೇರೆಯವ್ರ ಮನೆಗ ಇರೋದ
ನಾವು ಬೇರೆಯವ್ರ ಮನೇಲಿ ಇರೋದ ನಿಮ್ ಮನೇಲಿ ಯಾಕಿರ್ಬೇಕು ನಾವು ನಿಮ್ಮ ಮನೇಲಿ ಯಾಕೆ ಇರೋದು
ಸುಮ್ಮನೆ ಯಾಕ್ ಇರತಿರಿ
ಏನ್ ಮಾಡ್ತಿದ್ದಿರ ನಿಮ್ ತಾಯಿಯವರು
ಅವರು ರೆಡಿ ಆಕಿತರ್ ಇವಾಗ ಹೊಲದಿಂದ ಬಂದ್ರು
ಹಾ ಹಾ ಬೇಗ ಬಂದಿದಾರಲ್ಲ ನಿಮ್ಮ ತಾಯಿಯವರು
ಬೆಳಿಗ್ಗೆನೆ ಹೋಗಿದ್ರು ಬೇಗ ಬಂದ್ರು.
ಹೌದಾ ಬೆಳಿಗ್ಗೆ ಹೋಗಿದರ ಯಾಕ್ ಇವತ್ ಬೆಳಿಗ್ಗೆನೆ ಹೋಗ್ ಬೆಳಿಗ್ಗೆ ಹೋಗಿದರ.
ನಮ್ಮ್ ಕಡೆ ದಿಸ್
ಹಾ ಹಾ.
ಹಾಗಾಗಿ ಬೆಳಿಗ್ಗೆ ಮಧ್ಯಾನ ಅನ್ನ ಅಸ್ಟೊತ್ತಿಗ್ ಬಂದ್ಬಿಡ್ತಾರ.
ಹೌದಾ ಇವತ್ ಬಿಸುಲ್ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತಲ್ವಾ ನಿಮ್ ಕಡೆ. ಹೆಂಗಿದೆ ನಮ್ ಕಡೆ ಕಡಿಮೆ ಇದೆ ಇವತ್ತ. .
ಆಕ್ಚುಲಿ ಮಳೆ ಬರ್ಬೇಕಿತ್ತು ನಿನ್ನೆನೆ ಬರ್ಲಿಲ್ಲ ಇವತ್ತು ನಾಳೆ ಬರ್ಬೋದು.
ಹೌದಾ ನಿವ್ ಹೆಂಗ್ ಹೆಂಗ್ ಗೊತ್ತಾಗುತ್ತೆ ನಿಮ್ ಮಳೆ ಬರೋದು ಬಿಡೋದು.
ಹಾ ಐ ಎಮ್ ಡಿ ಯಿಂದ ನೀವು ಬರ್ತೇವೆ. ಇನ್ಸ್ಟ್ರಕ್ಷನ್ ಯಾವಾಗ ಬೆಳೆ ಬರುತ್ತೆ ಇದರ್ ಮುಖಾಂತರ ಕಂಡಿಡಿಬವ್ದು.
ಯಾತ್ ರುಪಾಯ್ ಅನ್ನೋದ್ ಯಾತ್ ಡೌನ್ಲೋಡ್ ಮಾಡ್ಬೇಕಾ ಹೆಂಗ್ ಗೊತ್ತಾಗುತ್.
ಇಲ್ಲ ಇಲ್ಲ ವೆದರ್ ಟುಡೇ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬವ್ದು.
ಹಾ.
ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಟೈಮ್ಗೆ ಎಷ್ಟು ಗಂಟೆ ಒಳಗೆ ಎಷ್ಟ್. ಪರ್ಸೆಟೇಜ್ ಮಾಡದೋರ್
ಹಾ ವೆದರ್ ಟು ಟುಡೇ ವೆದರ್ ಅಂತೇಳಿ ಟೈಪ್ ಮಾಡ್ಬೇಕಾ ಗೂಗಲ್ ಅಲ್ಲಿ.
ಹ್ಮ ವೆದರ್ ಟುಡೇ.
ಹಾ ಹಾ. ಇದು ದಿನಲುೂ ಟೈಪ್ ಮಾಡ್ಬೇಕಾ ನಾವು ದಿನಲುೂ ನೋಡ್ಬೇಕಾ ಅದು ಅದ್ರದ್ದೇನಾದ್ರು ಅಪ್ಡೇಟ್. ಸ ಮೆಸೇಜ್ ಪೈಪ್ ಬರೋದಿಲ್ವಾ.
ಇಲ್ಲ ಇಲ್ಲ ಅಂದ್ರೆ ಆ ಮೇಘ ದೂತ್ ಅಂತ ಒಂದ್ ಆಪ್ ಇದೆ.
ಹಾ ಹಾ.
ಸೊ ಕರ್ನಾಟಕ ಗವರ್ಮೆಂಟ್ ಪ್ರಿಪೇರ್ ಮಾಡಿದ್ದು ಅದ್ರಲ್ಲಿ ಮಳೆ ನಮ್ಮ್. ತಗೊಂಣಂಗಿತಿ ಅಂತ ತೋರ್ಸುತ್ತ ಅಂದ್ರೆ ನಾವು ಕಬ್ಬ ಹಾಕಿದ್ವಿ ಅಂತ್ ತಿಳ್ಕೊ.
ಹ್ಮ್.
ಹಲೋ ಆ ಟೈಮ್ಲ್ಲಿ ಕಬ್ಬಿಗೆ ಆ ಆಪ್ನ ಯೂಸ್ ಮಾಡಿ.
ಹಾ ಹಾ.
ಆ ಕಬ್ಬಿಗೆ ಯಾವಾಗ್ ನೀರ್ ಬಿಡ್ಬೇಕು ಯಾವಾಗ್ ನೀರ್ ಬಿಟ್ರಿ ಎಲ್ಲಾ. ಅಪ್ಡೇಟ್ ಮಾಡಿದ್ರೆ ಅದೇ ಸಜೆಷನ್ ಕೊಡುತ್ತೆ.
ಹಾ ಹಾ.
ಅದಕ್ಕ ಭಾಗ್ಯನ್ ಭೂಮ್ಯನ್ ಏನೋ ಒನ್ ಬೇರೆ ಹೆಸ್ರ್ ಇದೆ. ಹಾ ಸೊ ಅದು ಮಹಾರಾಷ್ಟ್ರ ಗೌರ್ಮೆಂಟ್ ಏನ್. ಮಹಾರಾಷ್ಟ್ರ ಗೌರ್ಮೆಂಟ್ ಕಂಡಿಡಿದಿದೆ.
ಹ ನಮ್ಗ ಗೊತ್ತಿಲ್ಲ ಬಿಡ್ರಿ ಅದು.
ಹ್ಮ ಅಲ್ಲಿ ಅಲ್ಲಿ ಆಕ್ಚುಲಿ ಆಪ್ ಹೆಸ್ರು ಬೇರೆ ಇದೆ. ಒಟ್ಟು ಅದ್ರು ವೆದರ್ ಬೇಸ್ಡ್ ಅಗ್ರಿಕಲ್ಚರ್ ಮಾಡ್ತಾ ಇದಾರೆ ಅವ್ರು.
ಹೌದಾ ಎಲ್ಲರೂ ಅದೇ ತರ ಮಾಡೋದ ಅಲ್ಲಿ ಮರಾ ಯಾವ್ ಮಹಾರಾಷ್ಟ್ರ ಸೈಡ.
ಎಲ್ಲರೂ ಅಂತಲ್ಲ ಈಗ ಕಬ್ಬು ಜಾಸ್ತಿ ಬೆಳೀತಾರೆ ಮಹಾರಾಷ್ಟ್ರಲ್ಲಿ. ಸೊ ಕಬ್ಬಿಗೆ ಯಾವಾಗ ನೀರ್ ಕೊಡ್ಬೇಕು ಗೊಬ್ರಾ ಕೊಡ್ಬೇಕು ಅಂತ ಒಂದು ಮಿಷಿನ್ ಫಿಕ್ಸ್ ಮಾಡಿಬಿಡತ್. ತರ ವೀಥಿರ್ ಹೇಳುತ್ತೆ ಅದೇ ಹೇಳುತ್ತೆ.
ಯಾಕೆ ಅವ್ರಿಗೆನ್ ಗೊತ್ತಿಲ್ಲ ಯಾವಾಗ್ ನೀರ್ ಬಿಡ್ಬೇಕು ಯಾವಾಗ್ ಗೊಬ್ಬ್ರ ಕೊಡ್ಬೇಕು ಅಂತೇಳಿ.
ಹಂಗಲ್ಲ ವೆದರ್ ಈಗ ಇವಾಗ ನೋಡಿ ಒಂದ್ ಒನ್. ಒಂದ್ ಒಂದು ಯೋಚನೆ ಮಾಡಿ ಇವತ್ತು ನಾಳೆ ಮಳೆ ಬರತ್ತೆ ಅಂತ್ತಿಳ್ಕೊ.
ಹೌದೌದು ನಾಳೆ ಮಳೆ ಬರ್ತ್ತೇ ಇವತ್ ನ ಬಿಟ್ಟ್ರ ಅಂತಂದ್ರೆ ಮತ್ತೆ ಜಾಸ್ತಿ ನೀರು ಹೊಲದಲ್ಲಿ ಹ ಹಾ ಹ ಹಾ ಹ ಹಾಗ
ಮತ್ತೆ ಇವತ್ತ ಇವತ್ ನೋಡಿ ಇನ್ನೊಂದ ಇನ್ನೊಂದಏನಂದ್ರೆ ಇವತ್ ನಾಳೆ ಎಣ್ಣೆ ಹೊಡಿಬೇಕಕ್ಂತ ಅದಕ್ಕೆಲ್ಲ
ಹ್ಮ್ ಹ್ಮ್ ಹೌದೌದು ನಾಳೆ ಮಳಿ ಬ ಅಂದಕೊಂಡಿದ್ರಿ ನಾಳೆ ಮನೆ ಮಳಿ ಬಂತಂದ್ರೆ ಸಮಸ್ಯೆ ಆಗುತ್ತಲ್ವಾ
ಹ ಸೊ ಆತರ ಅವ್ರಗ್ ಮೆಸೇಜ್ ಬರುತ್ತೆ ಅವ್ರಿಗೆ
ಅದು ಕರೆಕ್ಟ್ ಇರು ಕರೆಕ್ಟ್ ಅಪ್ಡೇಟ್ಸ್ ಇರುತ್ತಾ ಮೇಘದೂತ ಅನ್ನ ಆ್ಯಪ ಅಲ್ಲಿ
ಹಾ ಹಾ ಈಗ ಈಗ ಅದು ಅಪ್ಡೇಟ್ ಮಾಡ್ತಿರುತ್ತ ಯಾವಾಗ ಮಳೆ ಬರುತ್ತೆ ಎಲ್ಲ
ಅಲ್ಲ ಅದು ಅದು ಮಳೆ ಬರ್ತ ಅಂತ ಟೈಮ್ನಲ್ಲೇನೆ ಮಳೆ ಬರ್ತಾ
ಹಾ ಬರುತ್ತೆ ಒಂದ್ ಹಂಡ್ರಿ ಪರ್ಸೆಂಟ್ ಅಂತೂ ಚಾನ್ಸಸ್ ಇ
ಹೌದಾ ನೈಂಟಿ ಪರ್ಸೆಂಟೇಜ್ ಇರುತ್ತಾ ಹ್ಮ್ ಹ್ಮ್ ಯಾಕಂದ್ರೆ ಇಲ್ಲಿ ಬಿಡಿ ಅದ್ರ ಒಂದಸ ಹೆಲ್ಪ್ ಆಗುತ್ತೆ ಹೌದಲ್ವಾ
ಹಾ ಅದುೂ ಇದೆ ಈಗ ಐ ಎಂ ಡಿ ಅಂತ ಇದೆ ಅಟ ಮೆಟರಲ್ ಡಿಪಾರ್ಟ್ಮೆಂಟ್
ಹ್ಮ
ಅದು ಏನ್ ಮಾಡತ್ತ ಅಂದ್ರೆ ಮಳೆ ಬರೋದು ಪ್ರವಾಹ ಫ್ಲಡ್ ಅಲ್ಲಿ ಅಲ್ಲಿ ಅರ್ಲಿ ಅಲಾರಾಮ್ ಕೊಡುತ್ತೆ ಅಂದ್ರೆ ಜನರಿಗೆ ಏನಾದ್ರು ಪ್ರವಾಹ ಆಗ್ತಿತ್ತ ಅಂದ್ರ
ಹ್ಮ್ ಹ್ಮ್
ಜನರಿಗೆ ಮಾಹಿತಿ ಕೊಡ್ತೆ ಅವ್ರ ಫೋನ ಆರಾಮ್ ಅಲಾರಾಮ್ ಕೊಡ್ಕೆ ಜೋರಾಗಿ ಈಗ ರೀಸೆಂಟ್ ಆಗಿ ಟೆಸ್ಟ್ ಕೂಡ ಮಾಡಿದ್ದಾರೆ ನಿಮ ಬಂದಿಲ್ಲ
ಗೊತ್ತಿಲ್ಲ ನೋಡಿ ಹೇಳಿ ಯಾವಟ ಎಷ್ಟ ಅದು
ಅದೇ ಟೆಸ್ಟ್ ಈಗ ಎಲ್ರಿಗೂ ಇ ಜಸ್ಟ್ ಟೆಸ್ಟ್ ಪರ್ಪಸ್ ಅಂತ ಎಲ್ರಿಗೂ ಫೋನ್ ಕಾಲ್ ಬಂದಿತ್ತು ಅಲಾರಾಮಂ ತರಾ
ಹ್ಮ್ ಹ್ಮ್ ಅದು ನಮ್ಮ ಫೋನ ಅಲ್ಲಿ ಏನಿಲ್ಲ ನೋಡಿ
ಇಲ್ಲ ಇಲ್ಲ ಇರಲ್ಲ ಮೆಸೇಜ್ ಬರುತ್ತೇವು ಗೌರ್ಮೆಂಟ್ ಕಡೆಯಿಂದ
ಹೌದಾ ನಾವಷ್ಟು ಅಬ್ಸರ್ವ್ ಮಾಡಿಲ್ಲ ನಾವ್ ನೋಡಿಲ್ಲ ಮೆಸೇಜನ
ಹ ಈಗ ರೀಸೆಂಟ್ ಆಗಿ ಕೇರಳ ಅಲ್ಲಿ ಏನು ತುಂಬಾ ಫ್ಲಡ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿ ಜನರು ತುಂಬಾ ಸುತ್ತುದ್ರಲ್ಲ
ಹ್ಮ್ ಹ್ಮ್
ಸೊ ಅವ್ರಿಗ ಏನು ಈಗ ಅದು ವಾಚ್ ಮಾಡುತ್ತೆ ಸ್ಯಾಟಲೈಟ್ ಇಂದ
ಹ್ಮ್ ಹ್ಮ್
ಸೊ ಸ್ಯಾಟಲೈಟ್ ಇಂದ ಎಲ್ಲಿ ಮಳೆ ಜಾಸ್ತಿ ಆಗ್ತಿದೆ ಎಲ್ಲಿ ಪ್ರವಾಹ ಆಗೋ ಸಾಧ್ಯತೆ ಇದೆ ಅಂತಲ್ಲಿ ಕಂಡಿಡ ಅದು ಅಲ್ಲಿರೋ ಜನಗಳಿಗೆ ಮೆಸೇಜ್ ಕಳಸುತ್ತೆ ಅಂದ್ರೆ ಅಲಾರಂ ಜೋರಾಗಿ ಆಟೋಮೆಟಿಕ್ ಸೊ ಅವಾಗ ಜನರು ಅಲರ್ಟ್ ಆಗ್ತಾರೆ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ಜನ ಸೇವ್ ಆಗೋ ಚಾನ್ಸಸ್ ಇರುತ್ತಲ್ಲಾ
ಹ್ಮ ಹೌದು
ಆ ಬೆಟ್ಟಕ್ ಹೋಗಿ ಕೆಲಸ ಮಾಡೋರು ಅದು ಮಾಡೋರು ಇದು ಮಾಡೋರು ಮನೆಗ್ ಬರ್ಬೋದು ಅಟ್ಲೀಸ್ಟ್
ಹ್ಮ್ ಹ್ಮ್
ಅಲ್ಲೇ ಇದ್ರಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಮಳೆಗ್ ಸಿಕ್ಕಾಕೊಂಡ್ರು ಮಳೆ ಬರೋ ಟೈಮಲ್ಲಿ ಊರ್ಗ ಹತ್ರ ಹೋಗಕಕ್ಕಾಗಲ್ಲ ಯಾಕಂದ್ರೆ ತುಂಬ ಜೋರಾಗಿರುತ್ತೆ ರೋಡ್ ಕಾಣಿಸಸಲ್ಲ
ಹೌದೌದು
ಸಿಡ್ಲು ಅದು ಹೊಡೆಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬೇಗ ಅಲಾರಾಮ್ ಬಂದ್ರೆ ಮನೆಗ್ ಹೋಗ್ತಾರೆ ಅವ್ರ
ಹೌದ ಕರೆಕ್ಟ್ ಈಗ ಗೌರ್ಮೆಂಟ್ ಎಲ್ಲಾ ಟೆಕ್ನಿಕಲ್ ನ ಬಾಳ ಅಪ್ಡೇಟ್ ಮಾಡಿದಾರ ಅಲ್ವಾ
ಹಾ ಇದೆ ಎಲ್ಲಾ ಇದೆ ಆದ್ರೆ ಜನ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಜನ್ರಿಗೆ ತಿಳಸೋರೆ ಅವರುಂದ್ರ ಗೌರ್ಮೆಂಟ್ ಜಾಬ್ ಅವರು
ಹ್ಮ್ ಹ್ಮ್
ಈ ಗೌರ್ಮೆಂಟ್ ಜಾಬ್ ಅವರು ಈ ಕೆಲಸ ಮಾಡ್ಬೇಕು ಸೊ ಲ್ಯಾಕ್ ಆಫ್ ನಾಲೆಡ್ಜ್ ಇಂದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಯಾಕಂದ್ರೆ ಜನ್ರಿಗೂ ಅಷ್ಟೊಂದ ಗೊತ್ತಿಲ್ಲ ಇವ್ರಿಗೂ ಹೇಳ್ಬೇಕುನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ಲ ನೌಕರಿ ಮಾಡೋ್ರರಿಗೆಸ್ ರೆಸ್ಪಾನ್ಸಿಬಲಿಿ ಅವ್ರದ
ನೌಕರಿ ಅಂದ್ರೆ ಯಾವ ಯಾವ ನೌಕರಿ ದಾರಿ ಹೇಳ್ತಾ ಇದ್ದೇನೆ
ಇವಾಗ ನೋಡಿ ವಿಲೇಜ್ ಆಕ ಕೆಲಸ ಏನಂದ್ರೆ ಹಳ್ಳಿಗಳಲ್ಲಿ ಹೋಗಿ ಹೇಳ್ಬೇಕು ಅವ್ನು ಡ್ಯೂಟೀಸ್ ಎ ಮಾಡ್ಬೇಕು ಯಾರ್ಯಾರಲ್ಲ ಯಶಸ್ಸಿದೆ ಅಂತ ಅವ್ರನ್ನೇ ಹೋಗದ್ ಮಾಡಡ್ಬೇಕ ಖುದ್ದಾಗಿ
ಹ್ಮ್ ಹ್ಮ್
ಅಂದ್ರೆ ಹೊಲಕ್ಕೆ ಈ ಕೆ ವೈ ಸಿ ಮಾಡ್ಸ್ಬೇಕು ಅವನೇ ಹೋಗ್ ಮಾಡ್ಬೇಕು ಅದು ಮಾಡಲ್ಲ ಅವರು ಇವಾಗ ಏನಾದ್ರು ನೋಡಿ ಈಗ ಆ ನಮ್ ನಮ್ಗೆ ವಂಶ ವೃಕ್ಷ ಬೇಕು ನಮ್ಗೆ ನಮ್ ಫ್ಯಾಮಿಲಿ ಬ್ರ ಡಾಕ್ಯುಮೆಂಟ್ ಬೇಕು ವಂಶಾವಳಿ ಅದು ಅವನಿಗೆ ಅಪ್ಲೈ ಮಾಡಿದ್ಮೇಲೆ ಅವನ ಮ ಒಂದು ಯಾರಾರ ಇದೀರಾ ಯಾರ ಮದ್ ಆಗಿರಿ ಅಂತ ಬಂದು ವೇರಿಫೈ ಮಾಡ್ಬೇಕು
ಹ್ಮ್ ಹ್ಮ್
ಅವ್ರ ಏನ್ ಮಾಡ್ತಾರೆ ಮಾಡಲ್ಲ
ಅಲ್ಲಿಗೆ ಅವ್ರ ಆಫೀಸ್ಗೆ ನಾವೇ ಹೋಗಿ ಎಲ್ಲಾ ಹೇಳಿ
ನಾವೇ ಹೋಗಗ್ಯರಿ ಕೊಟ್ಟು ಬಂದ್ರೆ ಅವ್ರೇ ಅಪ್ಲೋಡ್ ಮಾಡ್ತಾರೆ ಏನ್ ಕರ್ಮಿ ಮಾಡಲ್ಲ ಇವಾಗ ಮ್ ಕ್ಯಾಶ್ ಮಾಡ್ಸೋದನ್ನು ನೋಡಿ ಅದೇ ತರನೇ ಅವ್ರ್ದ ಆಲ್ ಇನ್ಕಮು ಜಾಸ್ತಿನೇ ಇರುತ್ತೆ ಆದ್ರೆ ನೋಡಿದ್ರೆ ಇಪ್ಪತ್ ಸಾವಿರ ಅಂತ ಇರುತ್ತೆ
ಹೌದು
ಅಲೋ ಸೊ ಈ ತರ ಎಲ್ಲಾ ಆಗ್ತಿರುತ್ತೆ ಸರಿ ಬಿಡಿ ನಮ್ಗೆ ನಾನ್ ಆಮೇಲೆ ಕಾಲ್ ಮಾಡ್ತೇನೆ ನಿಮ್ಗೆ
ಹಾ ಸರಿ ಹ